ಹ ಹ ನಾ ಕೇಳತರ ಹೇಳಿ
ಏನ್ ಮಾಡ್ತಿದ್ದೀರಾ
ಏನಿಲ್ಲ ನೋಡಿ ಸುಮ್ನೆ ಕೂತಿದ್ದೀವಿ ನೀವು
ಹ ಹೇಗಿದ್ದೀರಾ
ಏನ್ ಅಲೋ ಕೇಳಿಸ್ತಿಲ್ವಾ ನಿಮ್ಗೆ
ಕೇಳಿಸ್ತಿದ್ದೇರ ನೀನ್ ಕೇಳಸ್ತಿಲ್ವಾ
ಅಲ್ಲ ನೀವ್ ಫೋನ್ ಎಲ್ಲಿ ಮಾ ಇಟ್ ಮಾತಾಡ್ತಿದ್ದೀರಾ
ಈ ಕೈ ಎಲ್ಲ ಐತೆಫೋನ ಅವನ್
ಹೌದಾ ಸ್ವಲ್ಪ ದೂರ ಇರೋ ತರ ಕೇಳಿಸ್ತಿದೆ ನಂಗೆ ಅದಕ್ಕೆ ಹ್ಮ
ಹೇಗಿದೀಯಾ
ತುಂಬಾ ಚೆನ್ನಾಗಿದ್ದೀವಿ ನೀವು
ನಾನು ಚೆನ್ನಾಗಿದ್ದೀವಿ
ಹೌದಾ
ಹಾ ಏನ್ ಮಾಡ್ತಿದ್ದೀರಾ
ಹಂ
ಏನ್ ಮಾಡ್ತಾ ಇದೀರ
ಅದೇ ಏನಿಲ್ಲ ಸುಮ್ನೆ ಕೂತಿದೀನಿ
ಇ
ಹೂ
ಮತ್ತೆ ಏನು ಸಮಾಚಾರ
ನೀ ಯಾಕೋ ಮಾತಾಡೋದ ಕೇಳಿಸತಿಿಲ್ಲ ನನ್ಗೆ
ಯಾ ಕೇಳಿಸುದ ಈಗ ಕಸಿದಯಾ
ಹಾ ರಡಿ ಇವತ್ತು ಹೇಳೇಳ್ತಿದೆ
ಮತ್ತೆ ಏನ್ ಸಮಾಚಾರ ಆತಾ ನೀನ್್ ಆಟ ತುಂಬಾ ಚೆನ್ನಾಗಿದೆ ನಿ
ಹೌದಾ
ಹೂ ನೀವು ಬರುತ್ತೆ ಅಡ್ಗೆ ಅಂದ್ರೆ ತಕ್ ಮಟ್ಟಿಿಗೆ ಬರುತ್ತೆ ವಿದ್ಯಾರ್ಥಿ ಎಷ್ಟ ಬೇಕಷ್ಟು ಬರುತ್ತೆ ಜಾಸ್ತಿ ಏನ್ ಬರಲ್ಲ ನಿಮ್ ಗೆ ಬರುತ್ತಾ
ಹಾ ನಮ್ಗೂ ಬರುತ್ತೆ ನೋಡಿ
ಹಾ
ಹೂ ಮತ್ತೆ ಏನ್ ಮಾಡ್ತಿದ್್ರಿ ಇವತ್ತು ಅಡ್ಗೆ
ಹನ್ನ
ಹಾ
ಲ್ಲ ಮಳಕರಂದಾ ಇಗ
ಹಾ
ಹ ಚಿ ಪ್ರಣಾಮ ನಕದ
ಅಲ್ಲ ನಂಗೆ ಬರಲ್ಲ ನಿಮಗ್ ಬರತ್ತಾ
ಹೂ ಬರುತ್ತೆ ಚೆನ್ನಾಗೇ ಬರುತ್ತೆ
ಹೌದಾ ಹೇಳಿ ಮತ್ತೆ ಹೇಗ್ ಮಾಡೋದು ಅಂತ ಹೇಳಿ ನಾವು ಮಾಡ್ ನೋಡ್ತೀವಿ
ಸರಿ ಹೇಳ್ತೀನಿ ನೋಡಿ ಫಸ್ಟು ಹಂಗೇರಿ ಒಂದ್ ನಿಮಿಷ
ಹಾ ಹ
ಹಾ ಫಸ್ಟು ಇಲ್ಲ ಇಲ್ಲ ಇಲ್ಲ ಫಸ್ಟು ಒಂದ್ ಪಾತ್ರೆ ತಗೋಬೇಕು
ಹಾ
ಆಮೇಲೆ ಅದನ್ನ ಗ್ಯಾಸ್ ಮಿಲ್ ಇಲ್ಲ ಇಲ್ಲ ಮಾಡನ್ನ ಹೇಳ್ತಿದ್ದಿ ನಾನು ಹ ಹ ಫಸ್ಟ್ ಒಂದ್ ಪಾತ್ರೆ ತಗೋಬೇಕು ಆಯ್ತಾ
ಹಾ ಹಾ
ತಗೊಂಡು ಸೈಡ್ಲ್ ಇಟ್ಕೊಳ್ಳಿ ಅದನ್ನ ನೆಕ್ಸ್ಟ್ ಈರುಳ್ಳಿ ಆ ನೆಕ್ಸ್ಟ್ ಈರುಳ್ಳಿ ಕಟ್ ಮಾಡ್ಕೊಳ್ಳಿ
ಹಾ
ಚಿಕ್ಕನ್ ಕಟ್ ಮಾಡ್ಕೊಳ್ಳಿ
ಹಾ
ಟೊಮ್ಯಾಟೊನ ಕಟ್ ಮಾಡ್ಕೊಳ್ಳಿ ಮತ್ತೆ ಏನ್ ಬೇಕಂದ್ ಕಟ್ ಮಾಡ್ಕೊಡಿ ನಿಮ್ಗೆ ಯಾವ ತರಕಾರಿ ಬೇಕು ಕಟ್ ಮಾಡ್ಕೊಡಿ ನಿಗೆ ಯಾವ್ ತರಕಾರಿ ಇಷ್ಟಲ್ಲ ತರಕಾರಿ ಕಟ್ಟ ಮಾಡ್ಕೊಳ್ಳಿ ಫಸ್ಟು
ಚಿನಾಗ ಯಾವ್ ತರಕಾರಿ ಬೇಕು ಅದೆಲ್ಲ ಆಗ್ತಾರ ನೀವ್ ಹೇಳ
ಹಾ ಇಲ್ಲ ಇಲ್ಲ ಆತರ ಚಿತ್ರನ್ನ ಮಾಡ ನೋಡಿ ಎಷ್ಟ್ ಚೆನ್ನಾಗಿರುತ್ತೆ ಅಂತ ನೋಡಿ
ಹಾ ಸರಿ ಹೇಳಿ ಸರಿ
ಹ ಅದೇ ಎಲ್ಲಾ ತರದ ತರಕಾರಿ ಎಲ್ಲಾ ನೀವ್ ಏನನ್ ತಿದ್ದೀರಾ ಅದನ್ ಕಟ್ ಮಾಡ್ಕೊಳ್ಳಿ ಅಲ್ಲಿ ಮುಖ್ಯವಾದ ಅ ಅಂದ್ರೆ ಮೆಣ್ಸಿನ್ಕಾಯಿ ಟೊಮ್ಯಾಟೊ ಮತ್ತೆ ಈರುಳ್ಳಿ ಮುಖ್ಯವಾದವು ಇವು ತುನ್ನ ಕಟ್ ಮಾಡ್ಕೊಂಡ ಆಯ್ತಾ ನೆಕ್ಸ್ಟಗ್ಯಾಸ್ ಹಚ್ಚಿ ಇಡಿ
ಹಾ ಸರಿ
ಅದಕ್ಕೆ ಎಣ್ಣೆ ಹಾಕಿ ಅಂದ್ರೆ ಹ ನೀವ್ ಒಬ್ರ ಇದ್ರೆ ನಾಲ್ಕ್ ಸ್ಪೂನ್ ಎಣ್ಣೆ ಹಾಕಿ
ಆಾವಕ್ ಸ್ ಪೂಣ ಹಾಕ್ಬೇಕಾ
ಹಾ ನೀವ್ ಒಬ್ಬ್ರೇ ನೀವ್ ಒಬ್ಬ್ನಿಮ್ಗೊಬ್ರಿಗೆ ಅಂದ್ರೆ ನಲ್ತ್ ಫೋನ್ ಹಾಕಿ
ಹಾ ಸರಿ
ಜನ ಇದ್ದೇನೆ ಅಂದ್ರೆ ನೋಡ್ಕೊಳ್ಳಿ ಒಂದ್ ಮಟ್ಟಿಗೆ ನೋಡ್
ಅಂದ್ರೆ ಮತ್ತೆ ಇವಾಗಗ್ ನಾಲ್ಕ್ ಸ್ಪೂನ್ ಅಂದ್ರಲ್ವಾ ಹ ಇದ್ರೆ ಎಂೋನಕ್ಲಾ
ಹಾ ಎ ಸ್ಪೂನ್ ಹಾಕ ಹಾ ಹಾಕಾದ್ಮೇಲೆ ಆಮೇಲೆ ಏನ್ ಮಾಡ್ತೀರಾ ಅಂದ್ರೆ ಗ್ಯಾಸ್ ಆನ್ ಮಾಡ್ಕೊಂಡ್ ಇರ್ತೀರಲ್ವಾ
ಹಾ
ಹ ಬ್ಲಯಕ್ ಬ್ಲಯಕ್ ಕಾರಾರ್ಡ್ ಬರುತ ಮ ್ ಅದಕ್ಕೇನೋ ಅಂತಾರದು ಸಾಸಿವೆ
ಸಾಸಿವೆ ಆ ಸಾಸಿವೆ ಜೀರಿಗೆ ಎಲ್ಲ ಹಾ
ರ್ ಕರೆಕ್ ಕಕ್ ಕರೆಕ್ ಕಾಸಿದ್ವಿ ಜೀರ್ಗೆನ ಹಾಕ್ಕೊಳ್ಳಿ ಆಮೇಲೆ ಕರಿಬೇಳ ಸೊಪ್ಪ ಹಾಕೊಳ್ಳಿ
ಹಾ ಹೇಳಿ ಮತ್ತೆ ಹ ಅದೆಲ್ಲ ಹಾಕಿದ್ವಿ ಆಮೇಲೆ
ನಾ ಕಾಣ ಈರುಳ್ಳಿ ತರಕಾರಿ ಹೆಚ್ಚಿದ್ದೀರಲ್ಲ ಅದ ಹಾಕ್ಕಳಿ
ಹಾ
ಹಾಕ್ಕೊಂಡು ಅದ್ನ್ನ ಈ ಕಡೆ ಆ ಕಡೆ ಸೌಟ್ ನ ಕಯಡಿ
ಹಾ
ಹ ಕೈಯಡಾದ್ಮೇಲೆ ಅ ಸ್ವಲ್ಪ ಬೆಲ್ ಬೆಂದುತ್ತೆ ತರಕಾರಿಗಳೆಲ್ಲ ಬೆಳತ
ಅದೆಯ ಹಾ
ಆೇಲೆ ಉಪ್ಪು ಹಾಕೊಳ್ಳಿ ಈಗ ಹಕೊಳ್ಳಿ ನಿಮ ಕ ಕಲರ್ ಬರುತ್ತೆ ಚಿತ್ರಲ್ಲ
ಹಾ ಹಾ ಸರಿ ಹ್ಮ್ ಮೆಣ್ಸಿನ್ಕಾಯಿ ಹಾಕಿರ್ತೀರಾ ನೀವು ಮತ್ತೆ ಕಾರ್ ಕೂಡನೋ ಹಾಕ್ತಾರಾ
ಅದ್ರ ಕಲರ್ ಬರ್ಬೇಕು ಅಲ್ಲಾ ಅದಕ್ಕೆ ಇಲ್ಲ ಇಲ್ಲ ನೀವು ತಕ್ ಮಟ್ಟಿಗೆ ಹಾಕ್ಕೊಳ್ಳಿ ಮತ್ತೆ ಅಷ್ಟರು ಪುಡಿ ಗೊತ್ತಾ ನಿಂಗೆ ಅಷ್ಟ ಪುಡಿ ಹಾಕೊಳ್ಳಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಜಜ್ಜಿ ಜಿ ಅದು ಒಂದು ಒಂದು ಒಂದು ಫುಲ್ ಇರ್ಲಿ ಯಾವಾಗಾದ್ರೂ ಮಕ್ಕಳು ಯಾವಾಗ ಹದ್ರ ಹಾಕಿದ್ರು ಆದಂಗೆ ತಾನೆ
ಓ ಅದಜ ಆದ ಆದ್ರೆ ಸ್ವಲ್ಪ ಎಣ್ಣೆಯಲ್ಲಿ ಕರ್ಗೋಗಿದ್ರೆ ಸರಿ ಹೋಗ್ತಿತ್ತಲ್ವಾ ಅಂತ
ಇಲ್ಲ ಇಲ್ಲ ಆಮೇಲೆ ಮತ್ತೆ ಫ್ರೈ ಮಾಡಿ
ಹಾ
ಹ್ಮ್ ಆ ಆಮೇಲೆ ಏನ್ ಏನು ಹೇಳ್ತಿದ್ದೆ ಅಲ್ವಾ
ಹಾ
ಅತ್ತೇ ಬೆಳ್ಳುಳ್ಳಿ ಹ ಬೆಳ್ಳುಳ್ಳಿ ಹಾಕಿ ಮತ್ತೆ ಫ್ರೈ ಮಾಡಿ ಮತ್ತೆ ಬಿಸಿ ಆಗುತ್ತೆ ಆಮೇಲೆ ನಿಮ್ಗೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತೆ ಖಾರ ಮತ್ತೆ ಅಷ್ಟ್ಣ ಪುಡಿ ಹೇಳಿದ್ನಲ್ವಾ ಅಷ್ಟ ಪುಡಿ ಮತ್ತೆ ಇದು ಸಾಂಬಾರ್ ಪುಡಿ ಇದ್ರು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಚಿತ್ರನ್ನ ಸಾಂಬಾರ್ ಪುಡಿ ಇದ್ರರು ಸ್ವಲ್ಪ ಚೆನ್ನಾಗಿರುತ್ತೆ ನಿಜವಾಗಲ ಚೆನ್ನಾಗಿರುತ್ತೆ ನೀವು ನೀವೊಂದ್ಸಲ ನೀವ ಒಂದ್ಸಲ ಪ್ರಯತ್ನ ಮಾಡಿ
ಅದ್ರೆ ಅದೇ ನೀವೆಲ್ಲಾ ತರಕಾರಿ ಹೇಳಿದ್ರಲ್ವಾ ಅದೆಲ್ಲಾ ಹಾ ಸರಿ ಹೇಳಿ
ಅದೇ ಸ್ವಲ್ಪ ಮಸಾಲಾ ಪೌಡ್ರು ಹಾಕ್ಕೊಡಿ ಚೆನ್ನಾಗಿ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಬೇಡ ಬೇಡ ಬೇಡ ಬೇಡ ಆಮೇಲೆ ಚನ್ನಾಗ್ ಕೈಯ್ಯಾಡಿ ಆಮೇಲೆ ಒಂದ್ ಸ್ವಲ್ಪ ಬೆಲ್ಲ ಹಾಕಿ ಅದಕ್ಕೆ
ಹಾ ಹಾ ಸರಿ ಸರಿ ಹಾ
ಕೈಯ್ಯಾಡಿ ಆಮೇಲೆ ಒಂದ್ ಪಾತ್ರೆಯಲ್ಲಿ ಒಂದ್ ಪಾತ್ರೆಯಲ್ಲಿ ಅನ್ನಕ್ಕೆ ಇಡ್ತೀರಿ
ಹಾ
ಆಮೇಲೆ ಅನ್ನ ತಕ್ಷಣ ಆ ಮಾಡಿರ್ತೀರಲ್ಲ ಅದಕ್ಕೆ ಒಗ್ಗರಣೆ ಅಂತೀವ ನಮ್ ಕಡೆ ನಿಮ್ ಕಡೆ ಏನಂತೀರಾ ಅದೇ ಅನ್ನನಾ ಅಂದ್ರೆ ಅನ್ನ ಫಸ್ಟ್ ಅಕ್ಕೆ
ಅಕ್ಕಾಯಏನ್ ಪೂರಾ ಬೇಬೇಕಾ ಅಂತ ಹೇಳಿ
ಪೂರ್ತಿ ಬೇಯಬೇಕು ಫಸ್ಟು ಒಂದು ಲೋಟ ಅಕ್ಕಿಗೆ ಒಂದು ಲೋಟ ಅಕ್ಕಿ
ಹೇಳ್ಸ್ಕೊಳ್ರಿ ಹ್ಮ್ ಪೂರ್ತಿ ಬೇದ್ರೆ ಅದು ತುಂಬಾ ಮೆತ್ತಗಾಗಬಿಡುತ್ತೆ ಅಲ್ವಾ
ಅದ್ಕ ನೀವು ಬಸ್ಮತಿ ರೈಸ್ ತಗೊಳ್ಳಿ
ಓ ಅದಾ ಸರಿ ಸರಿ ಹೇಳಿ ಹಾಗ ಜಾಸ್ತಿ ಮೆ ರೇಟ್ ಅಲ್ವಾ ಆದ್ರೂ ಇರ್ಲಿ ಬಿಡಿ ಹೇಳಿ
ಹಾ ಸರಿ
ಅಂದ್ರೆ ಅದನ್ನ ಗ್ಯಾಸ್ ನಲ್ಲಿ ಗ್ಯಾಸ್ ಆನ್ ಮಾಡಿಡಿ ಆಮೇಲೆ ಅನ್ನ ಆ ಆಮೇಲೆ ಆಮೇಲೆ ಅನ್ನ ಆಗುತ್ತೆ ಆ ಇದು ಏನದು ಅದು ಒಗ್ಗರಣೆ ಮಾಡಿರ್ತೀರಲ್ವಾ ನೀವು ಅದಕ್ಕೆ ಏನ್ಂತೀರ ನಿಮ್ ಕಡೆ ಹಾ ಒಗರಣೆ ಮಾಡಿಡ್ತ ಹಾ ಅದನ್ನ ಅದನ್ನ ಅದಕ್ ಮಿಕ್ಸ್ ಮಾಡಕೊಂಡು ಒಂದು ನಿಂಬೆ ಹಣ್ಣ ಅದ ಅ ಮೇಲಿಂಗೆ ಹಕ್ಕೊಂಡು ತಿನ್ ನೋಡಿ
ನೀವ್ ಹೇಳ್ತಿರೋದ್ ನೋಡಿದ್ರಿ ಬಾಯ ಎಲ್ಲ ನೀರ್ ಬರ್ತಿದರಿ
ಟ್ರೈ ಮಾಡ್ರಿ
ಅದೇ ನೀವ್ ಹೇಳಿದ್ರಿ ಅಲ್ವಾ ಮಾಡೆ ಮಾಡ್ತಿವಿ ನೋಡಿ ನೀಟಾಗಿ ಹೇಳಿದ್ದೀರಾ ನೀಟಾಗಿ ಬರ್ದ್ಟ್ಕೊಂಡಿದ್ದೀನಿ ನಾನು ಹಾ ನೋಡಿ ಎಲ್ವಾ ಅ ತುಂಬಾ ಚೆನ್ನಾಗಿದೆ ಅನಿಸತು ಅದಕ್ಕೆ ಬರ್ದೆೇ ಇಟ್ಕೊಂಡ್ಬಿಟ್ಟೆ ನಾನನ್ ನೀವ್ ಹೇಳದ್ ನೋಡಿ
ನಿಜ
ನಾನ್ ಏನೆಂದೇ
ಹೌದಾ ನೀನ್
ಹೇಳಿ
ಕೇಳಿಸ್ತಿದ್ಯಾ
ಹಾ ಕೇಳತಿದೆೇ ಹೇಳಿ ಅಡ್ಗೆ ಬರಲ್ಲ ಅದೇ ನಿಮ್ಮ ಹತ್ರ ಹೇಳಿ ಹೇಳಸ್ಕೋತಾನೆ ಕಲಿಕ್ ಕೋತಿದ್ದೀನಿ ತಗೊಳ್ಳಳಿ.
ನಿಮ್ ಯಾವ್ ತರ ಅಡಗೆ ಬರುತ್ತೆ ಅಂತ ಹೇಳಿ.
ಏನು.
ಮ್ಯಾಂಗಿ ಮಾಡಕ್ ಬರಲ್ವಾ.
ಇಲ್ಲ ಇಲ್ಲ ನಂಗ ಅದು ಬರಲ್ಲ ನೋಡಿ.
ಮ್ಯಾಗಿ ಮಾಡೋಕು ಬರಲ್ವೇನ್ರಿ
ಇಲ್ಲ ರೀ ಬರಲ್ಲ
ನೀವ್ ಹಾಸ್ಟೆಲ್ ಎಲ್ಲ ಮಾಡಲ್ವಾ ನಿಮ್ಮ ಸೇತದೆ
ಹಾ ಹಾ ಇಲ್ಲ ಇಲ್ಲ ಮಾಡಲ್ಲ ನಾವೆಲ್ಲಾ ಹಂಗೆಲ್ಲ
ಅಯ್ಯೋ ಹೇಳತಾ
ಅ ಇಲ್ಲ ಬಿಡಿ ನಾ ಮತ್ತೆ ನಿಮ್ಗ ಇನ್ನೊಂದ್ಸರಿ ಕರೆ ಮಾಡ್ತೀನಲ್ವ ಅವಾಗ ಇನ್ನೊಂದು ಹೇಳ್ಬಂತ್ರಿ. ಇವಾಗ ಹೊಲ್
ಹಾ ಬಳ್ಳ .
ಹ ನಿಮ್ ಬರಲ್ವಾ. ಹೋಗ ನನ್ ಜಾಸ್ತಿ ತಿಂದೆ ಅನ್ಸುತ್ತೆ ಅದ.
ಬರಲ್ಲ ರೀ.
ಹೌದಾ ನೀವು ನೋಡ ಇಲ್ವಾ ನಿಮ್ಮಮ್ಮ ಬರ ಮಾಡದು.
ಮಾಡಿ ನೋಡಿದೀನಿ.
ಮತ್ತೆ ಹೆಂಗ್ ಮಾಡ್ತಾರೆ ಅಂತ ಹೇಳ್ಬೋದಲ್ವಾ.
ಹೆಂಗೆ ಅಂತ ಗೊತ್ತಿಲ್ಲ.
ಹೌದಾ.
ನಿಮಗ ಬರುತ್ತಾ.
ನಮ್ಗೆ ಬ ಅದೇ ನಮ್ಗ ಏನು ಬರಲ್ಲ ಅಂದಲ್ಲಿ ನಾ ಹೋಳ್ಗೆ ಇನ್ನೇನ್ ಬರುತ್ತೆ ಹೇಳಿ.
ಹೌದಾ
ಹ್ಮ್
ಏನ್ ಹೇಳಿ
ನೀವು ಪ್ರವಾಸಕ್ಕೆ ಹೋಗಿದ್ದೀ
ಇಲ್ಲ ರೀ ನವು ಪ್ರವಾಸಕ್ಕೆೇ ಹೋಗಿಲ್ಲ ನೋಡಿ ನಂದು ಒಳ್ಳೆ. ಬ ಬೇಜಾರು ರೀ ನಂಗೆ ಎಲ್ಗ್ ಹೋಗ್ಬೇಕಂದ್ರು.
ಯಾಕ್ರೀ
ಸುಮ್ನೇ ಏನ್ ಮಾಡೋಣ ಹೋಗ ಹಗಾದ್ರೂ ಏನ್ ಮಾಡೋಣ ಅಂತ ಹೇಳಿ ಸುಮ್ ಬಿದ್ದ್ ಬಿಡ್ತೀನಿ ಇಲ್ಲೆ
ದೇವದಲ್ಲಿ ಏನು ಇಡರ್ತಲ್ಲ ಮಾತಾಡ್ತ ಇದೀರಾ
ಹಾ ರೀ ಆದದ್ರ ಏನ್ ಮಾಡಕ್ ಆಗತ್ತೆ ಹಿಂಗೆ
ಹ್ಮ್
ಕರಿಕಂಡು ನಿನ್ ಜೊತೆ ಮಾತಾಡಿದ್ದು ತುಂಬಾ ಖುಷಿಯಾಯಿತು. ಅಲ್ಲ ಕಣ್ರಿ ಇನ್ನೊಂದ ಕರೆ ಮಾಡ್ತೀನಿ ಯಾವಾಗ ಮಾತಾಡಿ
ಹ ಸರಿ ನಿಮ ಜೊತೆ ಮಾತಾಡಂಗ ತುಂಬಾ ಖುಷಿ ಆಯತ್ರಿ
ಹಾ ಸರಿ ಕಣ್ರಿ ಬಾಯ್.
ಬಾಯ್